ಹಲೋ ಏನ್ ಮಾಡ್ತಾ ಇದ್ದರಿ ಆಯ್ತು ಈಗ ಮಾಡ್ಕೊ ಬಂದೆ ಟಮಾಟ ಬತ್ ಮಾಡಿದೆ ನಿಮ್ದು ತಿಂಡಿ ಮಾಡಿದ್ರ
ಬಂದ ಹ್ಮ್ ಆಯ್ತು
ಮನೇಲ್ಲ ತಿನ್ಕ ಬಂದಿದ್ರ ಈಗ್ ತಿಂಡಿ ಈಗ್ ಮಾಡಿಲ್ವಾ ಆಗ್ಲೆೇ ಮಾಡ್ಕೊ ಬಂದಿದ್ರ ಓಹ
ಇವಾಗ ಇಲ್ಗೂ ತಂದಿನಿ ಹ್ಮ್ ಇವಟ್ಟ ತಿರ್ನಲಕ್ ಮಧ್ಯಾಹ್ನಕ್ಕೆ ಮಾಡಮ್ಮ ಅಂದಬಿಟ್ಟು ಮಾಡನೇಲೆ
ಮಧ್ಯಾಹ್ನನೆ ತಿಂತೀರಾ ಉಪ್ಪಿಟ್ಟು
ಉಪ್ಪಿಟ್ಟ ತಂದಿಲ್ಲಾ ಅನ್ನ ಸಾರ್ ತಂದಿನಿ ಮದೇನಕ ಅನ್ನ ಸಾಂಬಾರು
ಉಪ್ಪಿಟ್ಟ ಉಪ್ಪಿಟ್ಟನುಮ್ಮ ಅನಸಂಬರ್ ಎರಡು ತಂದಿದ್ದೀರಾ
ಇಲ್ಲ ಒನ್ ಟೈಮ್ ಹತಂದನಿ
ಅಂಗ ಇನ್ನೇನು ಕೆಲ್ಸ ಮಾಡ್ತಾ್ದೀರಾ
ಕೆಲ್ ಕೆಲಸ ಮಾಡ್ತಾವ ಅವನಿ ಎಲ್ಗೋದ್ರು ಎಲ್ಲವೇ
ಸ್ಕೂಲು ಕಾಲೇಜು ಹೋದರು
ಮದ್ವ ಜೋರು ಒನ ಅದ
ಜೋರ ನಮ್ಮ ಹ್ಮ್ ಮಾಡಿದ್ರು
ಎಷ್ಟಂ
ಮಾಡ್ಬಿಟ್ಟು ಬರ್ತೀನಿ ಅಲ್ಲಾ ಪಟ್ಟೇತ ಕಳಕ್ಕೆ ಅಂತ ಅಂತಿದ್ರು ಆದ್ರೆ ಕಾಸಿಲ್ಲ ಇವತ್ ನೋಡ್ಬೇಕು ಇಲ್ಲಾಂದ್ರೆ ನಾಳಕ ಅಂದ ತಗಲ್ಲಾಂದ್ರೆ ನಂಜನ್ ಗುಡ್ಲ ತಗತ್ಬೇಕತೆಕ್ಕೆ ನಾಳಕ್ಕೆ ಆಕಾಶ ನಾಳೆ ಇವತ್ ಇವತ್ ಆಗಲ್ಲ ಅನ್ಸತ್ತ ನಾಳೆ ಸಾಯಂಕಾಲ ಮಧ್ಯಾಹನ್ ಮೇಲ್ ಕಾಲೇಜ್ ಮುಗಿಸಕೊಂಡ್ ಬಂದ್ರೆ ನಾಳಕ ನಂಜನ್ ಗುಡ್ಗ ಒಂದಚೂರು ಮಿ ಮಿಕ್ಸಿ ತಕ್ಕೋಬೇಕಾಗಿತ್ತು ಮಿಕ್ಸಿ ಕೆೇಟಬಟ್ಟೈತೆ ಅಷ್ಟಿನಿಂದನ ಮನೆ ತ ರಿಪೇರ್ ಮಾಡ್ ತಿರ್ಗಾ ಕೆಟ್ಟ್ಬಿಟ್ಟದ ಅದಕ್ಕೆ ಅಲ್ಲೇ ಹೋಗಿ ರಿಪೇರಿ ಮಾಡಸ್ ಇಲ್ಲಾಂದ್ರೆ ಮಿಕ್ಸಿ ಕೊಟ್ಬಿಟ್ಟು ಎರಡುವರೆ ಸಾವಿರ ರೂಪಾಯಿಗೆ ಏ ಮಿಕ್ಸಿಗೆ ಕೊಡ್ತಾರಂತೆ ಚೆನ್ನಾಗಾಯ್ತಂತೆ ಮಿಕ್ಸಿ ಅಲ್ಲಿೋಗಿ ತಗೊಂಡು ಸೀರೆಯನ್ನು ತಕ್ಕೋ ಬರಬೇಕು ನೆಂಜಿನ ಗೂಡನೇ
ತ ಕಳಕ್ಕೆ
ಹ್ಮ್ ಅದ್ರ ಮೇಲೆ ಇನ್ನು ಎರಡುವರೆ ಸಾವಿರ ಕೊಡ್ಬೇಕಂತೆ ಇ ಎಷ್ಟೇ ರಿಪೇರಿ ಮಾಡ್ಸಾರರು ಕೆ ಯ್ತದ ರಿಪೇರಿ ರಿಪೇರಿ ಬ ದ ಬಳ ಕೊಳ್ಕ ಅದಕ್ಕೆ
ಅದಕ್ಕ ವಸತಿ ತಕ್ಕಳ ಮತ್ತೆ ಹ್ಮ್ ಹ್ಮ್ ಅದಕ್ಕೆ ವಸಂತ ಕಳಮ್ಮ ಅಂತ ಹ್ಮ ಹೇಳದ್ರೆ ಕೇಳ್ತಮ್ಯಪ್ಪಾ
ಅಕ್ಕಪಕ್ಕದ ಮನೆಯವ್ರಗೆ ಒಂದ್ಸಲ ಹಬ್ಬದು ಎಡ್ಸಲ್ ಹೋಗಬೋುದು ಗಗಳಗೊಳ್ಗ ಹೋದ್ರೆ ಆಡ್ಸ್ಕೊಡ್ತಾರ ಹೆಂಗೋ ಒಲ್ ಒಳ್ಕಲ್ ಐತೆ ಅದ್ರಲ್ಲೇ ರುಬ್ಕತಿದ್ಮ ಈಗ ಅದೇನಾರ ಯಾರಲ್ಲಿ ಅಷ್ಟೊಂದ ಆಯ್ತಿಲ್ಲ ಅಂದಟ್ಟು ಅಮ್ಮನೇ ತರ್ಸ್ಬೇಕು ಅಂತಿದು ಹಲೋ
ಚಾನ ಹೋಗದು
ಎಲ್ಲಿಗೆ
ಹಲೋ
ನ
ಭಾನುವಾರನು ಹೋಗೋದು ಒಂದು ಭಾನುವಾರೇ ಹೋಗೋದು ಒಂದು ಇಲ್ಲಿಗ ನಂಜನ್ಗೂಡುಗ
ಭಾನುವಾರ ಎಲ್ಲ ಅನ್ಸುತ್ತ ಶನಿವಾರ
ಶನ್ವರೆ
ಹ್ಮ ಕೆ
ನಿಮ್ಮ ಗೋಳೂರ್ಗ ಹೋಗತ್ ಸೋಮಾರ ತನಿಯಾ
ಸೋಮವಾರ ಇಲ್ಲ ಮಂಗಳವಾರ ವಹಿತು
ಹ್ಮ್
ಭಾನುವಾರ ನಾನು ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹಯ್ತೀನಿ
ಎಲ್ಲಿಗೆ
ಸೋಮನಾಥೇಶ್ವರ ದೇವಸ್ಥಾನ ಅಂತೆ
ಅದೆಲ್ಲ ಇರದು
ನರಸೀಪುರ ಸೈಡ್ ಅಂತ ಅವರಂಗಂದ್ ನಂಗದು ಎಲ್ಲಿದ್ದು ಏನು ಎಲ್ಲೂ ಗೊತ್ತಿಲ್ಲ ಹೋಗದ ಅಂತಂದ್ರು ಆಯ್ತು ಅಂತ ಅಂದಿನಿ ಬಟ್ಟೆಗಳು ವಲ್ದಿಲ್ಲವಲ್ಲಿ ಬೇಕು
ಯಾವ್ದಾವತ್ತನ್ ಕೊಟ್ರಲ್ಲ ಅ ಹಾಯಕ್ ಹೋಗಕೆ
ಹ್ಮ ಹಾಕೊಂಡ ಹೋಗೋಕೆ ಡ್ರೆಸ್ ಟಾಪು
ಹ್ಮ್
ಅಷ್ಟಿನಿಂದನೂ ಹೋಗ ಹೋಗವಂತವ್ರ ಅವ್ರಗೆ ಕಾಲೇಜ್ ಐತೆ ರಜ್ ರಜಾ ಇರೋ ದಿನ ಅವರು ಅವ್ರ್ದು ಒಬ್ಬಳ್ದು ನರ್ಸಿಂಗ್ ಅದ ಅದ್ನ್ನ ರಜಾ ಹಾಕಕ್ ಆಗಲ್ಲ ಹ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಪಾಠಗಳು ಮಾಡ್ತಿರ್ತಾರ ಅದಕ್ಕೆ ಭಾನುವಾರ ಹೋಗಮ್ಮ ಅಂತ ಒಬ್ರು ಇನ್ನೊಬ್ರು ನಮ್ಗ್ ಭಾನುವಾರ ಆಗಲ್ಲ ಸೋಮವಾರ ದಿಂದ ನಾನ್ ಕಾಲೇಜ್ಗೆ ಹೋಗ್ಬೇಕು ಟು ಭಾನುವಾರ ಹೋಗಿ ಬಂದ್ ಸುಸ್ತ ಇತಾನನ್ ತಿರ್ಗ ನಾಳ ಕಾಲೇಜ್ಗೆ ಹೋಗಕ್ ಆಗಲ್ಲ ಶನಿವಾರ ಹೋಗಮ್ಮಂತ ಒಬ್ಳು ಅದಕ್ಕೆ ಎ ಅವ್ಳಗೆ ಆಗಲ್ಲ ಶನಿವಾರ ಭಾನುವಾರನೇ ಹೋಗಮ್ಮನ್ರು ಆಯ್ತು ಅಂತನ್ರು ಎಲ್ಲರೂವೆ
ಹ್ಮ್ ಯಾರ್ಯಾರ
ಈ ಕಡೆ ಸಿಂಚು ನಾನು ಕುಸುಮ ಸ್ನೇಹ ಕವನ ನಾ ಐದೆ ಜನ ಎಲ್ಗೋದ್ರು ನಾವ್ ಇಷ್ಟೇ ಜನ ಹೋಗದು
ಹ್ಮ್ ನಿಮ್ಮವ್ವ ಹೋಗು ಅಂದ್ಲ
ನಮ್ಮ ಹೋಗುವಂದಿಲ್ಲ ಬಯ್ತಾಳ
ಹ್ಮ್
ಬಟ್ಟೆ ವಲ್ಯದ್ ಬಿಟ್ಬಿಟ್ಟು ಹೋಯ್ತೀನಿ ಅಂತಿದೆ ಅನ್ಕೊಂಡು
ಒಲೆವು ಬಂದಿದ್ದಾವ ಈಗ
ಯ ಬಂದಿರವಲ್ಲ ಇರೋನೇ ಹೊಲ್ದಿಲ್ಲ ನಾನು ನಮ್ಮತ್ತೆವರ ಈಗ ಕೂತ್ಕೊಂಡು ಈ ಕೂತ್ಕೊಂಡ್ರೆ ಇನ್ನು ಸಂಜೆ ಗಂಟು ಮೂರ್ ಬ್ಲೌಸ್ ನಾಲ್ಕ್ ಬ್ಲೌಸ್ ವಲ್ಲಿ ಬೆ
ಅವ್ರ ತಂದಿಲ್ವ ಬಾಟೆಗಳನ ನಿಮ್ಗ
ಹ ಇನ್ನು ತಕೊಟ್ಟಿಲ್ಲ ಅದಕ್ಕೆ ಈಗ ಬರ್ತಾರೆ ಕಾಸ ಕೊಡ್ತ ಮಹೇಶಣ್ಣ ಅಂತಂದ
ಹ್ಮ್
ಈಗ ಬಂದಾರಂತ ಇನ್ವಿಟೇಶನ್ ಕೊಡಕ ಅಲಗ್ ನಮ ಮತ್ತೆ ಅವರು ಬಂದಿದ್ರ ಅಂತ ನಿಮ್ ಊರ್ ಆದ್ರೆ ಮನೆಯಲ್ಲಿ ಏನು ಗೊತ್ತಿಲ್ಲದೆ ಎಲ್ಲೂಗೋದು ಅಂತ ತಂದ್ಬಿಟ್ಟು ಬೇಕೂರ್ಗೆ ಅದ ಅ ಮನ ಗೊತ್ತಿಲ್ದಯ ಏನ್ ಎಲ್ಗ ಹೋಗೋದು ಫೋನ್ ನಂಬರ್ ಇಲ್ಲ ಏನ್ ಇಲ್ಲ ಅಲ್ಲಿ ಬಸ್ಸು ಗೊತ್ತಿಲ್ಲ ನಮ್ಗೆ ಅನ್ಬಿಟ್ಟು
ಹ್ಮ್ ಸೌಮ್ಯ ಅಲ್ಲಿಗೆ ಹೋಗಿದ್ರಾ ಆ ಹಲೋ ಅಲೋ ಸೋಮ್ಯಲ್ಗ ಹೋಗಿದ್ರ ಅಂದಿ ಕೇಳಿಸತದ ಮಾತಾಡು ಸೋಮ್ಯಲ್ಗ ಹೋಗಿದ್ರ ಅಂದಿ
ಸೌಮ್ಯ ಹೋಗಿಲ್ಲ ಅಲ್ಗುನು ಅದೇ ಮಾಹಶ್ಣನೆೇ ಬತದಂತೆ ಅವ್ರೇ ಬೇ ಹ ಅಂತು
ಹ್ಮ್
ಇವತ್ತು ಆ ಕಡೆ ಅವ್ರ ರು ಕಟ್ಟೆ ಉಂಡಿ ಎಂತ ಎಂತಂತ ಊರ್ಗಳಿಗೆ ಅಲ್ಗೋಗಿ ಕೊಟ್ಬಿಟ್ಟು ಈಗ ಬೆಂಗಳೂರಿನಿಂದ ಬಂ ತ್ತಾರೇನು ಇವಾಗ
ಬರುವೆ
ಹ್ಮ್ ಹ್ಮ್ ನಮ್ಮ ಮೋಹನಣ್ಣ ನಮ್ಮ ಅಣ್ಣ ಮತ್ತೆ ನಮ್ ಮಹೇಸಣ್ಣ ಇಬ್ಬ್ರೆ ಅವ್ರ ಕರ್ಕ ಹೋಗಕ್ಯ್ತ ಇದ ಅವ್ರ ಇತ್ತಗೆ ದಂಡ್ ದಂಡ ಊರ್ ಕೊಟ್ಕೊಬತ್ತವ್ರ ಅವ್ರ ಅವ್ವ ಅಕ್ಕ
ದೀಪಕ್ಕರೆಲ್ಲ ಯಾವತ್ ಬಂದರು
ಏ ದೀಪಕ ಬಾರದಿಲ್ಲ ಕಳ್ಸಲ್ವಂತ ಹ್ಮ್ ಗೊತ್ತಿಲ್ಲಾ ಒಟ್ಲ್ ಮತ್ತೆ ಮದ್ವೆ ದಿನಾರು ಬಂದು ಇಲ್ಲ ಮದ್ವೆ ನಾಳೆ ಅಂತ ನೈಟ್ ಬಂದಿದ್ದು ಬೆಳಿಗ್ಗೆ ಮದ್ವೆ ಮುಗಸ್ಕೊ ಒಟ್ಟಗುವೆ ಬಾ ಅಂತ ಅಂತವ್ರ ನೋಡಮ ಅವ್ವ ಒಂದ ದಿನ ಬಂದು ಅದ ಹೆಂಗೆ ಇದ್ದು ಇರ್ದೆ ಉಂಟಾಗೋದು ಬೇಜಾರಾಗಲ್ವಾ ನನ್ಗೆ ಎಲ್ಲಾರು ಇರ್ತಾರೆ ನಾನೊಬ್ಬ ಬಂದಬುಡಕೆ ಅಂತ ನ ಬರದ ಇಲ್ಲ ಅಂತ ಅದಕ್ಕೆ ನೋಡದ ಅಂತ ಅದೇ ಏನ್ ಮಾಡ್ತಾರ ಓನರು ನಮ್ಮ ಮೊ ಬಂದ್ಬಿಟ್ಟು ಅವ್ಳಗ್ ಮುಟ್ ಕಳ್ಸಲ್ಲ ಅಂತ ಅಂತಾರೆ
ಮನಿಜಿಕಿಯವರು ಸೇರ್ಕೊತಿದಾರಂತಲ್ಲ ಅಲ್ಗ
ಏ ಆಗಿಂದು ಅಂತವ್ರ ಎಲ್ಲ ಆಯ್ತಿಲ್ಲ
ಅಡ್ಗ ಮಾಡಕ ಸೇ ಕತ್ತಿದಾರಂ
ಹೇ ಇಲ್ಲಾಕೋ ಇಲ್ಲ
ಏ ಅಪ್ಪಾಜಿ ನಯ ಹೌ ಸ್ಕೂಲ್ ಹಾಗೆ ಚಿಕ್ಕಪ್ಪ ಇಲ್ವಾ
ಸೇರ್ಕಂಡು ತಿರ್ಗಾ ಬಂದ್ಬಿಟ್ರು
ಏ ಯಾವ್ರ ಇಟ್ಗ ಪ್ಯಾಕ್ಕ್ ಸೇರ್ಕೊಂಡಿದ್ರ ಅಂತ ಅವ ಬೆಂಗ್ಳೂರ್ಗ ಅಡ್ಗ ಮಾಡಕ್ ಕರೀತಿದಾರಂತ
ಬೆಂಗ್ಗಳೂರ್ಗೆ ಅವ ನಾಗೇಶ್ ಚಿಕ್ಕಪ್ಪ ಅಂದ್ರಲ್ಲ ಅವರು ಈಗ ಬೆಂಗ್ಳೂರ್ಗ್ ಹೋಗಿದ್ದು ಅದಾವ್ದೋ ನಮಗೆ ಕೆಲ್ಸ ಆಗಲ್ಲ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂದ್ರಂತೆ ನಮ್ಗ ಆಗಲ್ಲ ಅಂಬಬಿಟ್ಟು ಕೊಡ್ಗೆ ಹೋಗಾರ
ಅದಿಯಾ ಅದಕ್ಕಾ ಹಾ ನಿಮ್ ಚಿಕ್ಕಿ ನಿಮ್ ಚಿಕ್ಕಪ್ಪ ಅವರು ಹೊಯ್ತಾರ ಅಂತಂದ ಅವತ್ತು ಬೇಗೂರ್ಲಿ ಸಿಕ್ಕಿದ
ಹ್ಮ್
ಹ ಬೆನ್ನು ಕರಿತವರ ಒಯ್ತಾರ ಅಂತ ಅಂದ ಅದಕ್ಕೆ ಕೇಳ್ದೆ ಹೋದಾರ ಏನ ಅಂದು
ಹ್ಮ್ ಅದೇನ ಇವ್ರು ಹೋಗಿದ್ದು ಬ ಮಿಂದ ಹೋಗಕ ರೆಡಿ ಆಗಾವ್ರೆ ಆದ್ರೆ ಅಲ್ಲಿ ಓನರ್ ಇನ್ನು ಅದ್ನ ಮಾಡಿಲ್ಲ ಇದ್ ಮಾಡಿಲ್ಲಾ ನಾವವು ಇನ್ನು ಅದು ಅದೇನೇನೋ ಕೆಲ್ಸ ವಯ ಅಂತ ಅಂತ ಇದ್ದಾರಂತೆ ಗೊತ್ತಿಲ್ಲ ಒಟ್ನಲ್ಲಿ ಹೋಗ್ಬೇಕು ಕೋತಂತ್ ಅಂತ ಅವ್ರ ಇನ್ನೇನು ಐದ ತಿಂಗ್ಯ್ತು ಒಯ್ತೀನಿ ಒಯ್ತೀನಿ ಅ ಎಂದು ಅವ್ರು ಮಾಡ್ಲಿಲ್ಲ ಅದ ಆಗ್ಲಿಲ್ಲ
ಹ್ಮ್
ಇನ್ನು ಹಂಗೆ ಅಂತಾನೆ ಅವ್ರೆ ಅದೇನ್ ಮಾಡ್ತ ತಡ ಗೊತ್ತಿಲ್ಲ
ಹ್ಮ್ ಅದಕ್ಕಿಯಾ ಅಪ್ಪಾಜಿ ಎಂಗ ಿತು ದೀಪಕ ನಿ ನಾಲ್ಗ ಹೋದಾರಂತ ನಿಮ್ಮಜಿ ಚಿಕ್ಕಿ ಅವರು ನನ್ಕಂಡುುವಂತತ್ತುವು ಅದಕ್ಕೆ ಕೇಳ್ದೆ ಕೊಡ್ಗಲಿದಾರ ಹೋಗಿದಿದ್ದಾರೆ ಯಾನ ಅಂತ
ಕೈ ಕೊಡ್ಗಲೆ ಅವರು ಇನ್ನುೂ ಹೋಗಿಲ್ಲ ಇನ್ನುೂ ಕೊಡ್ಕಲ್ಲ ಅವ್ರ ಹೋಗಿಲ್ಲ
ಹ್ಮ್
ಅಷ್ಟೇನ್ನೇನು ನಿಮ್ನ ಹುಡ್ಗಿಗೆ ಯಾರ್ಿಗೆ ನಿಮ ವೇದ ನಿಮ್ ವೇದಿಂಗೆ ನೇತ್ರಕ್ಕ ಬಟ್ಟೆ ಕೊಟ್ಟತ್ತುು ಲಿಸಿಕಂದು ಎಷ್ಟ್ ಚೆನ್ನಾಗ ಅವ ಗೊತ್ತಾ ಕೊಟ್ಟ ಕ ಹಾಗಿತ್ತು ನಾವೇ ಮತ್ಬಿಟ್ವಿ
ಅವುವು ಬತಾಳಲ್ಲ
ಹ್ಮ ಅದ್ನೇ ಈಗ ಆಕ ಶೂ ಹೋಗಿದ್ದ ನಿಮ್ ಚಿಕ್ಕಿ ಅವ್ರ್ದ ಬ್ಲೌಸ್ ಕೊಟ್ಕತ ಅಷ್ಟೇ ಆದ್ರೂ ಇದನ್ನ ಬಟ್ಟೆಗಳನ್ನ ಕೊಟ್ಕಸ್ಬೇಕಾಯ್ತು ಮರ್ತ್ಬಿಟ್ವಿ ಬಟ್ಟೆಗಳು ಚೆನ್ನಾಗಾವೆ ಹೊಸ ಹೊಸ ಒಂದೊಂದ್ ದಿನ ಹಾಕಿರದಂತೆ ಯಾ ಪಾನುವರ
ನಿಮ್ಮ್ಯಸ್ಸಿನ ಮದುಗ್ ಬರಕ್ ಬರ್ತಾಳ
ಎಲ್ಲಿಗೆ
ಹೊಸಕೋಟೆಗೆ ಬಂದಿದ್ದವು ಮದ್ುವ ತರ್ಸ್ಕೊಂಡು ತರದಲ್ಲ ಉಂಡಿ ಹೋಯ್ತಾಳೆ
ಬಸ್ು ತರದೆಲ್ಲ ಉಂಡಿಗ್ ಹೋದಾರಂತ
ಹ
ಈಗ ಈಗ ಒಂದ್ೆರಡ್ ದಿನ ಮದ್ವೆ ಒಂದ್ೆರಡ್ ದಿನ ಅಂದಬಿಟ್ಟು ತರ್ದೆಲ್ಲ ಉಂಡಿಗ್ ಹೋಗಿದ್ದವು ನಯನ ಸೌಮ್ಯಕ್ಕ ಅವ್ರನ್ನ ಕರ್ಕೊಂಡು ಬಂದಾರಂತೆ ಚೌಟ್ರಿಗ ಅಲ್ ಬಂದು ತಿರ್ಗಾ ಇಲ್ಲಿ ಬಂದಾರ ಇಲ್ಲ ತಕ್ಕ ತಿರ್ಗ ರಿಟರ್ನ್ ತರದಲ್ಲ ಉುಂಡಿಿಗೆ ಹೋದಾರ ಅವ್ರಗ್ ಬಿಟ್ಬುಡ್ ಬರಕ
ಹ್ಮ್ ಸರಿತಕ್ಕ ಆಯ್ತು ಮಾಡ್ತನ ಮಧ್ಯಾಹನಕ ಹಾ ಮ ಹ ಹಾ ಸರಿ ಹ ಮುಡಿವಾ